ಹಲೋ ಹಲೋ
ಹಲೋ ಆಯ್ತು ನಿಮ್ದು
ನಮ್ದಾಗಿಲ್ಲ ಮಾಡ್ಬೇಕು ಏನ್ ಊಟ ಮಾಡದ್ರಿ ಹ್ಮ
ಮಾಮೂಲಿ ಅನ್ನ ಸಾಂಬಾರು ನಿಮ್ದು
ನಮ್ದಿ ಏನು ಮಾಡಿಲ್ಲ ಮಾಡ್ಬೇಕು ಬಂದ್ ಮಾಡ್ಕೊಡ್ತೀರಾ
ನಮಗ್ ಮಾಡಕ್ ಬರ್ಲ್ಲ ನೀನೇ ಮಾಡ್ಕಂಡ್ ತಿನ್ಬೇಕು
ಯಾಕ್ ಮಾಡಕ್ ಬರಲ್ಲ ನಾನ್ ಹೇಳ್ಕೊಡ್ತೀನಿ ಮಾಡ್ಕೊಡಿ
ಏನೇನು ಮಾಡಬೇಕು ಅಡುಗೆ ಮಾಡಬೇಕು ಅಂದ್ರೆ
ಅಡುಗೆ ಯಾವ ಅಡುಗೆ ಮಾಡ್ಬೇಕು ಯಾವ ತರ ಅಡುಗೆ ಬೇಕು ನಿಮಗೆ
ಹ್ಮ್ ಯಾವ ತರ ಆದ್ರೂ ಒಕೆ
ಯಾವ ಯಾವ್ ತಿಂಡಿ ಬೇಕು ಯಾವ್ ಊಟ ಬೇಕು ಹೇಳಿ ನಾನ್ ಹೇಳಿ ಕೊಡುವೆ
ವಾಂಗೆ ಬಾತ್ ಮಾಡೋದ್ ಹೆಂಗ್
ವಾಂಗಿ ಭಾತ್ ಮಾಡಕೆ ಫಸ್ಟ್ ನಾವ್ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ರೈಸ್ ಮಾಡ್ಕೋಬೇಕು ಒಕೆನಾ ಸರಿನಾ ಆ ಆ ರೈಸ್ ಮಾಡ್ಕೊಬೇಕಂತಂದ್ರೆ ನಾವ ಇವಾಗ
ಯಾವ್ ರೈಸ್ ಹಾಕ್ಬೇಕು
ನಾರ್ಮಲ್ ಸನ್ನಕ್ಕಿ
ಯಾವ್ದ ಅದು ಸಣ್ಣಕ್ಕಿ
ಯಾವದು ಸಣ್ಣ ಅಕ್ಕಿ ಅಂದ್ರೆ ಸಣ್ಣ ಅಕ್ಕಿ ಸಣ್ಣಗಿರುತ್ತೆ ದಪ್ಪ ಅಕ್ಕಿ ಮೀನ್ಸ್
ಅಂದ್ರೆ ಫಾಲಿಶ್ ಆಗಿರುತ್ತಲ್ಲ ಅದು
ಹೌದೌದು ಅದೇ ಅದೇ ಸಣ್ಣಕ್ಕಿ ಸರಿನಾ ಆ ಸಣ್ಣ ಹಾಕಿ ಅಕ್ಕಿ ತಗೊಂಡು ಒಂದ್ ಲೋಟೆಗೆ ಎರಡು ನಿಮ್ಗೆ ಯಾವವುದಾದ್ರು ನಿಮ್ ಇಷ್ಟ
ಅಂದ್ರೆ ರೈಸು ಅದು ಬಾತ್ಗೆ ಇದು ಆಗ್ಬೇಕಲ್ಲ
ಬಾತ್ಕೆ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾರೆ ಓಕೆನಾ ನಮ್ಗೆ ಯಾವ ರೈಸ್ ಕಂಫರ್ಟಬಲ್ ಆ ರೈಸ್ ಮಾಡಬಹುದು ಓಕೆನಾ ನೀವು ಯಾವ ರೈಸ್ ಆದ್ರೂ ನಾವ್ ಯಾವ್ ಅಕ್ಕಿ ಆದ್ರೂ ತಗೊಳ್ಳಿ ಅಕ್ಕಿಗೆ ಎರಡು ಲೋಟ ನೀರು ಇಲ್ಲ ನೀವು ನೋಡಿ ಯಾವ್ ತರ ಬೇಕು ಎರಡು ಎರಡವರೆ
ಇಲ್ಲಿ ಎಷ್ಟ್ ಜನಕ್ಕ ಆಗುತ್ತೆ ಎರಡು ಎರಡುವರೆ ಹಾಕಿದ್ರೆ
ಹ ಮೂರ್ ಜನ ತಿನ್ಬೋದು
ಒಂದ್ ನಾಕ್ ಒಂದ್ ನಾಕ್ ಜನ ತಿನ್ಬೇಕು ಅಂದ್ರೆ ಎಷ್ಟ ಹಾಕ್ಬೇಕು
ನಾಲ್ಕ್ ಜನ ತಿನ್ಬೇಕು ಅಂದ್ರೆ ಒಂದೂವರೆ
ಹಾಂ ಅಂದರೆ ಕುಕ್ಕರಲ್ಲಿ ಮಾಡ್ಬೇಕಾ ಇಲ್ಲ ನಾರ್ಮಲ್
ನೀವು ನೀವ ಪಾ ಬೋಸೆ ಎಲ್ಲಾದ್ರೂ ಮಾಡ್ಕಳ್ರಿ ಕುಕ್ಕರ ಅಲ್ಲಾದ್ರೂ ಮಾಡ್ಕಳ್ರಿ ಅದ್ ನಿಮಗ್ ಬಿಟ್ಟಿದ್ದು ಓಕೆನಾ
ಟೇಸ್ಟ್ ಯಾವ್ದ್ರಲ್ಲಿ ಬರುತ್ತೆ ಅದು
ಟೇಸ್ಟು ಮೇ ಬಿ ಪಾತ್ರೆ ಮಾಡಿದ್ರೆ ಜಾಸ್ತಿ ಟೇಸ್ಟ್ ಕುಕ್ಕರ್ ನ
ಅಂದ್ರೆ ಗ್ಯಾಸ್ ಎಲ್ಲಾ ಇಲ್ಲ ಹೊಲೆ ಎಲ್ಲ
ಒಲೆ ಒಲೆ ಒಲೆಯಲ್ಲಿ ಮಾಡ್ಬೇಕು
ಹಾ ಹಾ
ನಿಮ್ ಮನೇಲಿ ಇದ್ಯಾ ಒಲೆ
ಇಲ್ಲ
ಯಾಕೆ ಯಾಕೆ ಇಟ್ಕೊಂಡಿಲ್ಲ ನಿಮ್ಮ ಮನೇೆಯಲ್ಲಿ ಒಲೇನ
ಇಪ್ಪ ಮಳೆ ಅಲ್ವಾ ಚೌದ ಸಿಗೋಲ್ಲ
ಸೌದೆ ಸಿಗದೆ ಸೌದೆನಾ ಮಳೆಗಾಲದಲ್ಲಿ ತರಬಾರ್ದು ನಮ್ಗೆ ಬೇಸಿಗೆ ಕಾಲದಲ್ಲಿ ಎಲ್ಲ ಒಣಗಿರುತ್ತಲ್ಲ ಅವಾಗ ನಾವು ಕಟ್ ಮಾಡ್ಕು ತಂದ ಇಟ್ಕಬೇಕು ಮನೇಲ್ಲ ಹೌದ ಹೌದು
ಇವಾಗ ನೀವು ಏನ್ ಮಾಡ್ತೀರಾ ನೀವು ಸಿಟಿಲಿ ಅಲ್ವಾ ಇರೋದು
ನಾವು ಇಲ್ಲೇ ಗ್ಯಾಸ್ ಅಲ್ಲೆ ಮಾಡ್ಕೊತೀವಿ
ಟೇಸ್ಟ್ ಬರಲ್ವಲ್ಲ ಅದು
ಬರುತ್ತೆ ಯಾಕ ಬರಲ್ಲ ನಾವು ಮಾಡದ
ಎಲ್ಲಿ ಬರುತ್ತೆ ಬರಲ್ಲ ಅದ ನೀವ ಹೇಳುದ್ರಲ್ಲ ಇವಾಗ ಬರಲ್ಲ ಅದು
ಅಬ್ಬಾ ಬರುತ್ತೆ ಬರುತ್ತೆ ಅಂದ್ರೆ ಜಾಸ್ತಿ ಬೇಕು ಅಂದ್ರೆ ಹೊಲದಲ್ಲಿ ಕೊಳೆ ಒಲೆ
ಹೌದಾ ಹ ಹಾ
ಅರ್ಥ ಆಯ್ತಾ
ಹಾ ಅರ್ಥ ಆಯ್ತು ಅರ್ಥ ಆಯ್ತು
ಹ್ಮ್ ಮಾಡ್ಬೇಕು
ಅಂದ್ರೆ ನೀವು ಮನೇಯಲ್ಲಿ ನೀವೇ ಮಾಡದವನ್ನೆ ಎಲ್ಲ ತಿಂಡಿ ಊಟ
ಹಾ ಏನೋ
ಮನೇಲಿ ನೀವೇನ ಅಡ್ಗೆ ಮಾಡೋದು ಅಂತ್ದೇ
ನಾನು ಮಾಡ್ತೀನಿ ಅಮ್ಮ ಮಾಡ್ತಾರೆ
ಅಂದ್ರೆ ನೀವು್ ಮಾಡ್ತೀರಾ ಅಂದ್ರೆ ಊಟನೆಲ್ಲಾ ಅಡುಗೆ ಮಾಡ್ತೀ ತೀರ ಅಂತ ಊಟ ನೀ ಎಲ್ಲಾ ಮಾಡ್ತಾರ ಬೆಳಿಗ್ಗೆ ಏನಾಗುತ್ತ ತಿಂತೀರಾ
ನಾನು ಅಡ್ಗೆ ಮಾ ಅಡ್ಗೇನು ಮಾಡ್ತೀನಿ
ಹಾ
ಹ
ಅಂದ್ರೆ ಎಲ್ಲ ತರ ಮಾಡ್ತೀರ ಅವನಿ
ಎಲ್ಲಾ ತರ ಮಾಡ್ತೇನಿ ರೊಟ್ಟಿ ರೊಟ್ಟಿ ಮಾಡಕ್ ಬರಲ್ಲ
ಯಾಕೆ ಅದು ಯಕೆ ಬರಲ್ಲ
ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗ್ರೆ ವಾಂಗಿ ಬಾತ್
ಹಾ ಇದು ರೊಟ್ಟಿ ಯಾಕ್ ಮಾಡಕ್ ಆಗಲ್ಲ
ಮಾಡಕ್ ಬರಲ್ಲ ಅಂದ್ರೆ ನನ್ ರೊಟ್ಟಿ ಕಳ್ಸಿ ಸುಟ್ಟಿಲ್ಲ ಅದ್ರಿಂದ ಬರಲ್ಲ ಅಷ್ಟೇ
ಒಂದು ಟ್ರೈ ಮಾಡ್ಬೇಕಲ್ಲ ನೀವು ಒಂದುಸಲಆರುವೆ
ಮಾಡ್ತೀನಿ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ
ಹೇಳಿಸ್ಕೊಬೇಕಪ್ಪ ಅಮ್ಮ ಹತ್ರ
ಹೇಳ್ಸ್ಕತೀನಿ ಮಾಡ್ತೀನಿ ಬರ್ತೀರಾ ಮಾಡಿಕೊಡ್ತೀನಿ ನಿಮ್ಗೆ ಇಷ್ಟ ನಿಮ್ಗೆ ಇಷ್ಟ ಇಷ್ಟವಾದ ಆಹಾರ ಯಾವುದು
ನಮಗೆ ಎಲ್ಲಾ ಇಷ್ಟ
ಆದರೂ ಒಂದು ಇಷ್ಟವಾದ ಆಹಾರ ಅಂತ ಇರುತಲ್ಲ
ಆತರ ಏನಿಲ್ಲ ಇಷ್ಟ ಅಂತ ಎಲ್ಲಾ ತಿಂತೀವಿ
ಅಂದ್ರು ತುಂಬಾ ಇಷ್ಟವಾದ
ಇಲ್ಲ ಅಷ್ಟು ಆತರೇನು ಇಲ್ಲ ಯಾವ್ದೇ ನಿಮ್ಗೆ
ನನ್ಗೆ ತುಂಬಾ ಇದೆ
ಹ ತುಂಬ ಇದೆ ಅಂದ್ರೆ ಒಂದು ಹೇಳಿ ಸಾಕು
ತುಂಬಾ ಆಹಾರಗಳಿವೆ ರಾಗಿ ರೊಟ್ಟಿ
ಹ್ಮ್ ಸ್ನಾಕ್ಸ್ ಯಾವ್ದ ಇಷ್ಟ
ಸ್ನಾಕ್ಸ್ ಅಂದ್ರೆ
ಈ ಹೊರಗಡೆ ಪಾನಿಪುರಿ
ಅದ್ರಲ್ಲಿ ಎಲ್ಲಾ ಇಷ್ಟ ಎಲ್ಲಾ ತಿಂತೀನಿ ಪಿಜ್ಜಾ ಇಷ್ಟ ಇಲ್ಲ ಇಲ್ಲ ಹಂಗೇನು ತಿನ್ನಲ್ಲ
ಹೌದ
ಗೋಬಿ ಇಷ್ಟ ಪಾನಿಪುರಿ ಇಷ್ಟ ಬೆಲ್ ಪುರಿ ಜಾಸ್ತಿ ಇಷ್ಟಾ
ಅಂದ್ರೆ ನಿಮ್ಗೆ ಏನು ಮಾಡಕ್ ಬರಲ್ಲ
ನನಗ್ ಬರುತ್ತೆ ಗೋಬಿ ಮಾಡ್ತೀನಿ ಪಾನಿಪುರಿ ಮಾಡ್ತೀನಿ ಬಜ್ಜಿ ಬೋಂಡಾ ಪಕೋಡಾ
ಹೌದಾ ಯಾವಾದರೂ ಹೋಟ್ಲು ಗೇಟ್ಲ್ ಇಟ್ಕೊಂಡಿದರ ಏನೋ
ಆತರ ಏನು ಇಟ್ಕೊಂಡಿಲ್ಲ ನೀವು ನನ್ಗೆ ಎಲ್ಪ್ ಮಾಡಬಿಟ್ಟು ನೀವು ಹೆಲ್ಪ್ ಮಾಡಿದ್ರೆ ನಾನು ಬಿಸ್ನೆಸ್ ಮಾಡ್ತೀನೀ ನೋಡ್ರಿ
ಹ್ಮ್ ನಮ್ಗೆ ಅವೆಲ್ಲ ಬರಲ್ಲ ಬಿಡಿ
ನೀವು ನಂಗೆ ಹೆಲ್ಪ್ ಮಾಡಿ ಸಾಕು ಮತ್ತೆ ಏನ್ ಸಮಾಚಾರ
ಹೇಳಬೇಕು ದೊಡ್ಡವರು ನೀವು
ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಇದ್ದೀರಲ್ಲ ನನ್ನ ಜೊತೆ ಚೆನ್ನಾಗಿದ್ದೀನಿ
ನೀವು ಎಲ್ಲಿ ಇರೋದು
ನಾನಾ
ಮನೇಲಿಯಿದ್ದೀರಾ ಇಲ್ಲ ಅಜ್ಜಿ ಮನೇಲಿಯಿದ್ದೀರ
ಇವಾಗ ದುಬೈಯಿಂದ ಬೆಂಗಳೂರಿಗೆ ಬಂದೆ
ಯಾಕೆ ಕೆಮ್ತಾ ಇದ್ದೀರಾ ನೀರ್ ಕುಡರಿ
ಸ್ವಲ್ಪ ಕೆಮ್ಮು
ಹ ಅದೇ ಯಾಕಿಯಾ
ಎಣ್ಣೆಯಿಂದ್ರೆ ಸ್ವಲ್ಪ ಕೆ ಎ
ಯಾಕೆ ನೆನ್ನೆಯಿಂದ ಕೆಮ್ಮು ವೈದ್ಯರ ಸಾಲ ಹೇ ತಗೋಬೇಕಲ್ವಾ
ತಗೋಬೇಕ ಆ್ತ ಅಂದ್ರೆ ಸ್ವಲ್ಪ ಬೆಂಗ್ಳೂರ್ಗ್ ಹೋಗ್ಬೇಕಿತ್ತು ಅದಕ್ಕೆ ತಗೊಳಕಂಡ
ವಾ ನೀವು ಬೆಂಗ್ಳೂರ್ಗ್ ಬಂದ್ರಾ ಎಲ್ಲಿಂದ ಬನ್ರಿ
ನಡ್ಕೊಂಡು ಬಂದೆ
ನಡಕ
ಹ
ಫಸೀಲ್ವಾ
ಬಸ್ ಇವತ್ತು ಸ್ವಲ್ಪ ಬಂದ್ತ್ತಂತೆ ಬಸ್ ಇರಲಿಲ್ಲ ಯಾದ
ಹೌದಾ ಎಲ್ಲಿಂದ ನಡ್ಕೊಂಡ್ ಬಂದ್ರಿ
ಊರಿಂದನೂ ನಡ್ಕಬಂದ ನಮ್ದು ಊರ್ ಬಂದ್ ತಮಿಳ್ನಾಡು
ತಮಿಳ್ನಾಡಾ
ಹೌದಾ
ಎಷ್ಟ್ ಕಿಲೋಮೀಟರ್ ಇರುತ್ತೆ
ನಿಲ್ಲಿಂದಾನೇ ಇನ್ನೂರು ಇನ್ನೂರ ಐವತ್ತು
ಇದಾವ ಬೆಳಗಿಂದ ಇಷ್ಟು ಬೇಗ ನಡ್ತಾವ ಬಂದ್ಬಿಟ್ರ ಪ್ರ ಕಾಲ ಅಥವಾ ಕಾಲ ಅಥವಾ ಚಕ್ರಾನ
ಎರಡು ಹಾಕತನಿ ಒಂದೊಂದ್ಸಲ
ಹೆಂಗ ಹಕತೀರಾ ನಂಗು ಸ್ವಲ್ಪ
ಅದು ಆಯ್ತಲ್ಲ ಚಕ್ರದ್ದ
ಹಂಗೆಲ್ಲಾ ಹಾಕ ಬಿಡ್ತೀರಾ
ಹ್ಮ
ನಿಮ್ಗೆಲ್ಲಾ ಪ್ರಾಕ್ಟೀಸ್ ಇದಯಾ
ಹಾ ಅವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡೆ ಬರೋದು
ಹೌದಾ
ಹ್ಞೂ ನೀವು ಕಲ್ತ್ಕೊಳ್ಳಿ ಎಲ್ಲಾದರೂ ಹೋಗ್ಬೇಕಂದ್ರೆ ದುಬಾಯಿ ಗುಬಾಯಿ ಹಂಗೆ ಹೋಗ್ಬೋದು
ದುಬೈ ಕಾ ಬೇಡ ಸಾಕು ಹೋಗಿದ್ ಬಂದೆ
ಹೌದಾ ಯ ಯಾವದ್ರಲ್ಲಿ ಬಂದ್ರಿ
ನಾನಾ ಫ್ಲೈಟ್ ಅಲ್ಲಿ ಬಂದೆ
ಯಾವ ಫ್ಲೈಟ್ ಎಷ್ಟು ಗಂಟೆದು
ನಾನ್ ಟೈಮಿಂಗ್ಸ್ ಇರುತ್ತೆ ಯಾಕರಲ್ಲ
ಒಂದ್ ಸ್ವಲ್ಪ ಫೋಟೋ ಕಳಿಸ್ತೀರಾ ನಿಮ್ದು ಟ್ರೈನ್ ಇದು ಫ್ಲೈಟ್ದು ಪಾಸ್ಬುಕ್
ಫೋಟಾ ಓ ಓಕೆ ಓಕೆ ಥ್ಯಾಂಕ್ಸ್ ಅದು ನೀವು ನೀವ ಎಲ್ಲಿ ಎಲ್ಲಿಂದ ಹೋಗ್ಬೇಕ ಇವಾಗ ಬೆಂಗಳೂರ ಕೆಂಪೇಗೌಡ ಏರ್ಪೋರ್ಟ್ ಇಂದ ಹೋಗ್ಬೇಕ್ ನಾನು ಬೆಂಗಳೂರಿಂದ ಮೈಸೂರ್ ಹೋಗಬೇಕು ಅಂದ್ರೆ ವೀಸಾ ಏನ್ ಬೇಕಿಲ್ಲ ಜಸ್ಟ್ ಟಿಕೆಟ್ ತಗೋಬೋದು ಬೇರೆ ವಿದೇಶಿಗ್ ಹೋಗ್ಬೇಕಂತಂದ್ರೆ ನೀವು ವೀಸಾ ಸ ಪಾಸ್ಪೋರ್ಟ್ ಎಲ್ಲ ಬೇಕಿರುತ್ತೆ ಅಷ್ಟೇ ಸ್ವಲ್ಪ ನೀರ್ ಕುೂಡಿರಿ
ತಿಳಕೊಂಡಿರು ಗತ್ತರಲ್ಲ ನೀವು ಡೈಲಿ ಓಡಾಡೋರು ನಮ್ಗೆ ಅಪ್ರೂವ್ ಅಂದ್ರೆ ನಾವು ಹೋಗೇ ಇಲ್ಲ
ನಾನ್ ಡೈಲಿ ಏನ್ ಓಡೋಡಲ್ಲ
ಅಂದ್ರೆ ನ ಒಂದ್ಲ ಹೋಗಿಲ್ಲ
ಹ್ಮ್ ಆದಷ್ಟು ಬೇಗ ಹೋಗೋಣ ಸುಮ್ನೆರಿ
ಹೋಗೋಣ ನಾವ ಹೋಗಿಲಾಕನ್ ನೀವು ಹೋಗಿ
ನಿಮ ಜೊತೆನೆ ಬರ್ತೀನ ಅಂತ ಹೇಳ್ತರಿದು
ನಾನ್ ಜತೆ ಏನಕೆ ಬರ್ತಿೀರ ನೀವು ಅದ್ರಾಗ ಕಂಪ್ನಿ ಆಫೀಸ್ ಆತರೋದಿದರಾ ನಾವು ಸುಮನೆ ಹೋಗಿದ್ ಬರೋದು
ಏಕೆ ನಿಮ್ ಜೊತೆ ಏಕೆ ನಿಮ್ ಜೊತೆ ಬರಬಾರದು ಅಂತ ನಾ
ಅಂದ್ರೆ ನಮ್ಗ ಗೊತ್ತಾಗಲ್ಲ ಒಂದ್ಸಲ ನಿಮ್ ಜೊತೆನೆೇ ಬರ್ಬೇಕು
ಹ್ಮ್ ನೀವು ಹ್ಮ
ಮತ್ತೆ ಮನೇಲಿ ಎಲ್ಲಾ ಚೆನ್ನಾಗಿದ್ದಾರ
ಏನು
ಮನೇಲಿ ಎಲ್ಲಾ ಚೆನ್ನಾಗಿದಾರಪ್ಪ ಅಂದೇ
ಓ ಎಲ್ಲ ಚೆನ್ನಾಗಿದೆ ನಾ